ಹಾ ಹೇಳ್ರಿ ಆರಾಮದ್ರಿ ನಮಸ್ತೆ
ಹಾ ನಮಸ್ತೆ ಆರಾಮಇನಿ ನೋಡ್
ಮತ್ರಿ
ಮತ್ತ ಏನ ಇಲ್ರರಿ ನಿಮ್ದು ಹೇಳ್ಬಕ್ ದೊಡ್ ಮನುಷ್ಯ
ಜೀವನದಾಗ ಏನ್ ಅಡಸಿರಿ
ಹಾ ರೀ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಜನ ಮಾಡಿ
ಹ ಹಾ ಬಿ ಎಸ್ ಸಿ ಅಗ್ರಿ ಮಾಡಿರಿ ಅಂದಂಗ ಯತ್ರಿ ಬಿ ಎಸ್ ಸಿಗ್ರಿ ಚಲೋ ಅದರಿ ಬಿ ಎಸ್ ಸಿಗ್ರಿ ಕೇಳಿನ್ ಒಂದ್ ನಾಲ್ಕ ಐದು ಮಂದಿಕೈಯಾಗ ನನ್ಗಏನ್ ಚಲೋ ಅನ್ಸಲ್ರಿ ಬಿ ಎಸ್ ಸಿ ಅಗ್ರಿ ಅ ಸ್ವಲ್ಪ ಮನುಷ್ಯರಲ್ಲಿ ಚೊಲೋ ಇಲ್ಲತ್ರಿ ಮಾಸ್ತಾರ್ಗಳು
ಯಾರ ರೀ
ಸ್ವಲ್ಪ ಮಾಸ್ತರ್ಗಳು ಸರಿ ಇಲ್ಲ ಅನ್ಸಲ ನನ್ಗ ಒಂದ್ ನಾಕಂದ್ ಮಂದಿ ಹೇಳ್ಯರಿ ಹಿಂಗೆ ಏ ಏನ್ ಮಾಡ್ತರ ಮಾಡ ನೋ ಇಂಜಿನಿಯರ್ ಮಾಡ್ಕರೆ ಬಿ ಎಸ್ ಸಿ ಅಗ್ರಿ ಇ ಕೃಷಿ ಕೃಷಿ ಪದವಿ ಚೊಲ ಇಲ್ ನೋಡು ತ್ತಂದರಿ ಯಾಕತ್ತ ಕೇಳ್ತೀನ್ರಿ. ಆ ಮಾಸ್ತರಗೋಳ ಬಾಳ ಹುಚ್ಚ ಹುಚ್ಚ ಅದಾವ್ಲೇ ಮಾಡಬಾಡ್ಲೆ ಅಂತ ಅಂದಾರ.
ಹೌದಾ ರಿ ಒಂದಸಾವ
ಕರರೀ ಒಂದ ನಾಕ ಮಂದಿ ಕೇಳಿನ್ರೀ ಯ ಅಪ್ಪು ರಕ್ ಕ್ಕಂದ್ರ ಕಂಡ ಪಟಿ ತಿತ್ತಾರಿ.
ಹ್ಮ.
ರೀ ಈಗೆಲ್ಲ ರೊಕ್ಕದ ಮೇಗ್ಯ ಅದ್ರೀ.
ರೋಕ್ಕ ಮ್ಯಾಗೆದ.
ಜ ಹ ಇದ ಯಾನರೀ ಏನ್ ಮನುಷ್ಯರ ಮನುಷ್ಯರ ಲೇಪ್ಪದಾಗ ಆರ ಎಲ್ಲ ಅದೇ ಅರ್ಥ ಆಗಲ್ಲ.
ಹ್ಮ. ನಡ್ಯಾಲರಿ ಹಂಗ
ಹಂಗ ಅಂದ್ರ ಕೇಸ್ ಮಾಡ್ಬೇಕ್ರೀ ಇವ್ಕರ ಮ್ಯಾಗ ಯಟ್ಟ ಮಾಡ್ಕೋತಿ ಮಾಡ್ಕೋ ಕೊಂತಾರಿ ಮತ್ತನ ಅವರೇನ ನಾ ಎಟ್ಟತ ನಾ ಎಟ್ಟ ಹ ಅಟ್ಟ ಎಟ್ಟ ತಿತ್ತಿನ ನಾ ಆಟತಿದ್ದ ಅತಿ ನೇ ನೀವ ಏನ ಏನ ಮಾಡಿದ್ರು ನಾ ತಿನ್ನವನೇ ಅಂತಾರ ಅವ್ರ ಹ್ಮ ಎಲ್ಲಾ ಹಾಳ್ಗತದರಿ ಪೂರ ಲಂಚ ಲಂಚ ಪಿ ಚ ಇವೇ ಎಲ್ಲಾ ಕಡೆ ಇವೆ ನಡತರ
ಅವರು ಓದಿ ಬ
ತಿಳ್ವಳಕ್ಕೆ ಅನದ ಇಲ್ರಿ ಈಗ ಈಗ ಮನಸ್ಯ ಬರೀ ರೊಕ್ಕ ಹೊಡಿಬೇಕು ಅದು ಹೊಡಿಬೇಕು ಇದು ಹೊಡಿಬೇಕು.
ಹ್ಮ.
ಬಿಟ್ಟ್ರದ ಯಾದರ ಮನುಷ್ಯ ಇದ ಮನಷ್ಯ ತಿನ್ನಲ ತಿನ್ನಬೇಕ್ರಿ ಹಂಗಂದ್ರ ಉಳಿತದರಿ ಜೀವನ ಈಗ ಹ ಎಲ್ಲಾ ಕಡೆ ತಿತ್ತನಂದರು ಅವ್ರ ಮನಸ್ಯ ಏನ್ ಅಲ್ರ ಅವಕ್ ಆ ರಿ
ಇಲ್ಲಿ ಓದಕ ಬಂದಿರ್ತಿವ್ರಿ ಅಂತಲ ಬಿ ರೊಕ್ಕ ಕೊಡಂದ್ರಿ ಏನ್ ಹೇಳಬೇಕ.
ರೊಕ್ಕ ತಿತ್ತರೀ ಬರೀ ತಿತ್ತಾರ ಹೊಟ್ಟಿಗ ಹಾಕೊತಾರ ತಮ್ಮ ಹೊಟ್ಟಿಗ ನೀರ ಕುಡ್ರಿ ನೀರ ಕುಡ್ರಿ.
ಹಾ ರಿ.
ನೀರ ಕುಡೀರಿ ಮತ್ತದ ಕೆಮ್ಮಸ್ಲಾತಿರಿ.
ಹ್ಮ.
ಹ್ಮ ಹ್ಮ ಹ್ಮ ಮತ್ತೇನಿಲ್ರಿ ನಿಮ್ದೇ ಹೇಳ್ಬೇಕ್ರ ನೀವೇ ಎಲ್ಲ ನಮ ಕಡೆ ಎನಿಲ್ರಿ.
ಹ್ಮ ಮಳೆದ ಹೆಂಗಾದ್ರಿ
ಮಳಿರಿ ಮಳಿ ಏನ್ ಸ್ವಲ್ಪ ಸ್ವಲ್ಪ ಆಗ್ಯಾದ ನೋಡ್ರಿ. ಅಷ್ಟೇನ್ ಆಗಿಲ್ತ್ ಮಳೆ. ಮಳಿ ಮಳಿಗಪ್ಲೆ ಮಳೆ ಆಗ್ತಾರೆ ಅಟ್ಟ ಕಟ್ಟೆರಿ
ಅಟ್ಟಕಟ್ಟೆರಿ.
ಕಟ್ಟಕಟ್ಟ ಮತ್ತರಿ
ಮತ್ತ ಏನಂತಾರೀ ನಿಮ ರಾಧೆ
ನಮ ರಾಧೇ ಇಲ್ರಿ ಯಾರ ಇಲ್ರ ರಾಧೆ ತ ತುರ್ಭಾಗ್ಯ ಯಾರೀ ರಾತ್ ಅ ನಮಗ್ಯಾರ ಗೊತ್ತೇ ಇಲ್ಲರಿ.
ಆ ರಾಜಕುಮಾರ್
ಹೇ ಇಲ್ರಿ ನಮ್ಮದ ಅಲ್ರಿ ಅದ ಹಿಂಂಗ ಅಂದಿರ್ ಮತ್ ಯಾರ್ ಮುಂದಾರ. ಏನ್ ವೈರಲ್ ರಿ ನಮ್ದ ಏನ್ ಇಲ್ರಿ ನ ನಮಗೆ ಏನಲ್ರಿ ಪ್ರಳಯ ಗೆಳೆಯಾ ಆಗ್ಬಿಟ್ಟತ್ರ ನಮಗೆ ಪ್ರಳೆಯ ಗೆಳೆಯ ಒಲವು ನೆಲವೊ ಶರತ್ ಅವ್ರ ಅವಕನತ್ತೇರ ನಾವ್ ಶರತ್ ಅವ್ರ ಹ್ಮ್ ಕಚ್ಕಲ್ಲ ರೀ ನಾವ ಒಥರ ಅಲೆ ಮಾರೀ ಹೋಗ ಕಳದು ಹ ಹ್ಮ್ ಇವರು ನಿಮಗ ಒಂದ್ ಕೇಳ್ತೀನ್ ರಿ ನಿಮ್ದ ಯಾವ್ದ್ರ ಕಾಲೇಜ ನಮ್ದು ಮಹಾರಾಜ್ ಆಫ್ ಅಗ್ರಲ್ಚರ್ ಭೀಮರಾಯನಗುಡಿ ಹಾ ರಿ ಅಲ್ಲಿ ಪ್ರಜ್ವಲ್ನರು ಗೊತ್ತತಾರನ್ ಪ್ರಜ್ವಲ್ ಗುಂಡಪ್ಪ ಹ ಪ್ರಜ್ವಲ್ ಹಾ ರೀ ಅವ್ರಾರ ನೋಡ್ರಿ ನಮ್ ನಮ್ಮಗೆ ಊಟ್ಟಾರಿ ಅವ್ರು
ಹ್ಮ್
ಹಾ ರಿ ನಮಗೆ ಊಟ್ಟಾರ ಅವ್ರು ಹಂಗ ರೀ ಅವ್ರ ಹೆಸರು ಗುಂಡ ್ರ ರಿ ಅಂದ್ರೆ ನಮ್ ಹುಟ್ಟಾರ ಅವ್ರು ಸೊಪ ಇಲ್ಲ ಇಲ್ಲ ಅವ್ರಿ ನನ್ಗಲ್ರರಿ ಆ ಬಾಸ್ ಇರ ಬಾಸ್ಗರಿಿ ಹಾ ನಿಮ್ಗ್ ಗೊತ್ತಾದ್ರ ಭಾಷ ಯಾರಂತ. ಅವ್ರಿಗೆ ಹುಟ್ಟಾರ ಅವರು ಮತ್ತ ಅವ್ರ ಮಗ ರಾವುಲ ನೋಡಿ
ಹೌದೇಂತ ರಿ
ಹಾ ಏನಂತ ಅವ್ರ ಬಾಸ್ ಅವರು ಇದರಾಗ ಬಿದ್ದಾರಿ. ಪ್ರೀತ್ಸೆ ಪ್ರಿತ್ಸೆ ಕಣ್ಣ ಮುಚ್ಚಿ ನನ್ನ ಪ್ರೀತ್ಸೆ ನ್ತಾರೆ ಅವ್ರು ಒಳ ಒಳಗೆ
ಒಳವಳಗೆರೆ
ಒಳೊಳಗ ಏನ್ ಇಬ್ಬರುದು ನಡದಾರ ಕ ಅಕಡೆಬಿ ಸೆಟಪ್ಪ ಏ ಎಲ್ಲಾ ನಡದ್ರಿ ಒಳ ಒಳಗ ಸೆಟಪ್ ಎಲ್ಲಾ ಹೇಗಾದ್ರಿ.
ಜಗಳ ಆಡಿನಿ ಅಂತ ಅಂದಾರಿೀ.
ಎಲ್ಲಾ ಸುಳ್ಸುಳ್ರಿವು.
ಹೌದ ರೀ
ಒಟ್ಟ ಅವ್ರಿ ಮಾತ್ರ ನಂಬಾಡ್ರಿ
ಹ್ಮ್
ಅವ್ರ ಬಾಸ್ ಪಜ್ಜ್ಯಾಗ ನಾವ್ ಏ ಬಾಾಸಿ ನಂಬಡ್ರ ಒಟ ಅವ್ರ ಬಾಸ್ ಬಿ ಡೇಂಜರ್ ಅವ್ರಿ ಬಾಸ್ ಬಾಸ್ ಹ
ಹ
ಎಂಜರಾರರುಟ್
ಹ್ಮ್
ಅವ್ರಾಯ್ತು ಅವ್ರ ಬ ಅವ ಶಿಷ್ಯನು ಶಿಷ್ಯನು ಅಂತಾನೇ ಏನ್ರಿ ಶಿಷ್ಯ ಮತ್ತ ಏನ ಬಾಾಸಿ ಸ್ವಲ್ಪ ಪ್ರ ಅಡಿತತಾರೆ ಶಿಷ್ಯ ಮಾತ್ರ ಕೆಲ್ಸ ಇದ್ದಾಗ ಅಟ್ಟಿರ ಅವ್ರದದು ಕೆಲಸ ಇತ್ತಂದ್ರೆ ಅಟ್ಟೆ ಬರ್ತಾರ ಅವರು ಶಿಷ್ಯಂದಿರ್ ಇಲ್ಲಾಂದ್ರೆ ಬರುದೇ ಇಲ್ರಿ ಅವರು ಶಿಷ್ಯ ಶಿಷ್ಯ ಡೆೇಂಜರ್ ಅವ್ರೆ ಹಾಕಲ್ರರಿ ಏನ್ ಮಾಡಲ್ರಿ ಬಟ್ ಬಟ್ ಅವ್ರ ಕೆಲ್ಸ ಇರ್ಬಕ್ರಿ
ಹ್ಮ್
ಮನುಷ ಏನ್ ಹೇಳುದ್ರೆ ಅಂಥವರಿಗೆ
ಹಾ ರೀ
ಅಂತವ್ರ ಇದ್ರ ಏನ್ ಮಾತಾಡೋ ಹೇಳ್ರಿ ನಾವ್ ಏನ್ ಮಾತ ಬರತ್ತೆರಿ ಹಾ ಇದು ನೋಡ್ರಿ ಇದು ಮಾತ್ರಿ
ಇರತನ ಇದ್ದು ಮತ್ತೆ ಇವನೇ ಆಕೆ ಬಿಟ್ಟು ಕೈ ತೊಳ್ಕೊಬಿಡ್ತಾರೆ
ಬಾಸ್ ಅವ್ರ ಬಾಳ್ ಡೇಂಜರ್ ಮತ್ತ್ ಮನುಷ್ಯ ಇದು ಮಾತ್ರಿ ಹಾ ರೀ ಮತ್ತೆ ಅದೇ ಹೇಳ್ತಿಲರಿ ಕೆಲಸ ಯಾವಾಗಿರುತ್ತ ಒಬ್ ಬರೋದ್ರೀ ಬಂದ್ ಹೇ ಹೌದ ಲೇ ಹೂ ಲೇ ಅಂದು ಹೋಗ್ಬಿಡದು ಅಟ್ಟೆ ಹ್ಮ್ ಅಂತವ್ರಿಗೆಲ್ಲ ದೂರ್ ಇಟ್ಬಿಡ್ಬೇಕ್ರ ನಾವು ದೂರ್ ಇಟ್ಬಿಟ್ಟವ್ರಿ
ಹೌದ್ದ್ರೀ ಅದಕ್ಕೆ ನಾವ ಭೀ ಸುಮ್ಮು ಮಾತಾಡ್ಸರಮ್ಮ ಹೂ ಹಾ ಹೂ ಅನ್ನೋದು
ಕರೆ ದೂರ ಇಟ್ಟಬಿಡ್ಬೇಕು
ಅಂತಕಲ್ಲ ದೂರಿಟ್ರ ಚೊಲೋ ಇರ್ತದ್ರೀ
ಹ್ಮ್
ಮತ್ತೇನ್ ಇಲ್ರರಿ ನೀವ್ ಹೇಳ್ಬೇಕ್ರಿ
ಹಾ ಆರಾಮ ಇದೀವಿ ನೋಡ್ರಿ
ಇದ್ರೀ ಜೀವನ ಹೆಂಗ್ ನಡದ್ರೀ ನಮ್ದ ಸ್ವಲ್ಪ
ನಡದಾವೆ ನೋಡ್ರಿ ಏನ್ ದಿನ ಎದ್ದೇಲಾದ್ರಿ
ದಿನ ರೀ
ದಿನ ಪಿ ಟಿ ಸರ್ ಗಂಟ್ಟು ಬೀಳ್ತನ್ರಿ ನಮ್ಗ ಆರಕ್ಕೆ ಬಾ ಆರಕ್ಕೆ ಬಾ ಅಂತಾನಾ ಹಾ ಪಿ ಟಿ ಮಾಸ್ತ ರೀ
ಪಿ ಟಿ ಮಾಸ್ತರ್ ಅವರು ಹೌದ ರೀ ಕರೆ ರೀ ಹಾ ಆರಕ್ಕೆ ಎದ್ದೆ ಹೋಗಬೇಕೆಂನ್ರೀ ತಡವಾಗಿ ತಡವಾಗಿ ಹೋದ್ರೆ
ಹ್ಮ್ ತಡವಾಗಿ ಹೋದ್ರ ಕಪ್ಪಿ ಹೆಂಗ ಹೆಗರುತ್ತೆ ಹಂಗೆ ಹೆಗೃತ ಕುರು ಅಂತಾನೆ
ಕಪ್ಪಿ ಕಪ್ಪಿ ಕಪ್ಪಿ ಕುಣಸ್ತಾರಿ ಕಪ್ಪಿ
ಅವ ಕಾಲ್ ಅಂದ್ರೆ ಕಾಲ್ ಬ್ಯಾನ್ ಆತವ್ರ ಏನ
ಕರೆ ರ್ರೀ ಕಾಲ ಅಂತ್ರ ಕಂಡಪಡಿ ನೂಸಲ್ರಿ ಕಂಡ
ಹ್ಮ್ ರೀ ಮತ್ತ ಎರ್ಡ್ರಡ್ ರೌಂಡ್ ಹೊಓಡಿಸಿ ಬಿಡ್ತನ್ರಿ ಹಿಂಗ
ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾ ರೀ ಹಾ ಹಾ ಅಂದ್ರ ಮಾಡ್ಬೇಕ್ ಆತರ ಮತ್ತ ಮಾಡ್ಲಿ ಇದು ಪ್ರಶ್ನೆೇ ಇಲ್ಲ ಎರಡನೇ ಆಪ್ಷನ್ ಇಲ್ಲ ಹೌದಿಲ್ರಿ ಕರೆ ರೀ
ಮಾಡ್ಲೇಬೇಕು ಅಂತಾನ್ರಿ
ಕರೆ ನೋಡ್ರಿ ಮಾಡ್ಬೇಕ
ಹ್ಮ್ ಮತ್ತ
ಮೇನಲ್ ಅಯ್ಯಪ್ಪು ಏನ ಇಲ್ರರಿ ನೀವೇ ಹೇಳ್ಬೇಕ್ರಿ ಸ್ವಲ್ಪ ಊಟ ಆಗತ್ ನೋಡ್ರಿ ನಿಮದ್ರಿ ಏನ್ ಮಾಡಿದ್ರ ಊಟಕ್ಕ ಚ ಹಾ ಚಲಾಗಿದ್ದು ಚಪಾತಿ
ಹಾ ಇವತ್ ಚೆರಾಗಾಗಿವ್ರಿ ಸ್ವಲ್ಪ
ಹ್ಮ್ ಹ್ಮ್ ಹ್ಮ್ ಚಲ ಚ ಹಾ ರೀ ಇವತ್ ಸ್ವಲ್ಪ ಚೋಲ ಮಾಡಿದ ನಂದಕೈತ್ರಿ ಸರಿ ಚಲೋ ಮತ್ತ ಚಲೋ ಉಂಟ್ರನ್ ಹ್ಮ್ ಹ್ಮ್ ಹ್ಮ್ ನಾಷ್ಟಕ್ಕೂಚಲೋ ಮಾಡ್ತಾರೀ
ಹಾ ನಾಷ್ಟಾ ಚಲತ
ನಮ್ ಕಡೆ ನೋಡ್ರಿ ನಾಶ ಚಲೋ ಅಲಾರದಂದ್ರ ನಿಮ್ ಮನ ಸಾಗ ಕಲ್ತಲ್ ವೈಟ್ ರೈಸ್ ತಡ ಉ ಅವ್ರ ನಡತ ಕಟ ಹಂಗ ಮಾಡದ್ರ ಯಾರು ಉಣಲ್ರಿ ಮನ್ಷ್ಯ ಇನ್ನೇ ವೇಸ್ ಮತ್ತೆ ಮೆಸಲ್ ಹೆಚ್ಚಿಗೆ ಹಾಕಿ ಬಿಡ್ತರಿ ಸರ್ ಕಖರೆ ಮೆಸ್ಬಿಲ್ಲ ಕಮ್ಮ್ ಹಾಕ್ಬೇಕ್ರೀ ಮನುಷ್ಯ ಮನ್ಷ್ಯಗಪ್ಲೆ ಊಟದಪ್ಲೆ ಹಾಕದ್ರ ನ ಇಡ್ತರಿ
ಹ್ಮ್
ಅವ್ರೇನ ಮನುಷ್ಯರ ಊಟದಪ್ಲಿ ಯಾಕನ್ಿ ಸುಮ ಹಾಕ್ ಬಿಿಡ್ತಾರ ಎಷ್ಟ್ರ ಎಟ್ರ ಹಾಕ್ಬಿಡ್ತಾರ ಮೆಸ್ವೆಲ್ಲ ಮತ್ತ ಮನ್ ಮನುಷ್ಯ ಮ ಮೂ ಸಾವಿರ ಮೂರ್ರಡ್ ಸಾವಿರ ರೂಪಾಯಿ ಆಗ್ತ ಏನು ಉಂಡ್ರಲ್ಲ ತಿಂದಿರಲ್ಲ ಮೂರ್ ಊಟ ಸರಾಗಿದ್ರ ಮಾತ್ರ ಅಷ್ಟ
ಾ ಒಪ್ಪಗ ಹೋಗಬೋದ್ರೀ
ಹ್ಮ ಹ ಏನನ್ ಕಡೆ ಊಟ ಬಿ ಸರಿಯಾಗಿರಲ್ರಿ ಏನು ಸರಿಯಾಗಿರಲ್ಲ ಅಂದ್ರ
ರಕ್ಕ ಹಾಕ್ತಾರೆ
ಅಂದ್ರ ಊಟ ಊಟ ಏನ್ ಮಾಡಪ್ಲರಲ್ರಿ
ಹ ಆಯ್ತು ತೋ ಮ ತತತನ ರಾವಾನ ಬ ಇತಾಗ ಹಾ